ಹಲೋ
ಹಾ ಏನ್ ಮಾಡಾತೀರಿ.
ನಾವ ಕುಂತಿದ್ವಿ ನೋಡ್ ಊಟ ಮಾಡಿ ಎಲ್ಲ ಅಡಿಕೆ ಹಾಕೊನ ಕುಂತಿದ್ವಿ
ಹೌದ ಅಂಕಲ್. ನಾವು ಊಟ ಮಾಡಿ.
ಹ್ಮ್ ಏನ್ ಊಟ ಮಾಡಿದಿರಿ.
ನಮ್ದು ಇವತ್ತ ಪುಳಿಯೋಗರೆ ರೀ.
ಪುಳಿಯೊೋಗ್ರ ಅಷ್ಟ ಕಟ್ಕೊಂಡ ಹೋಗಿದ್ರೆ.
ಹನ್ ರೀ ಮುಂಜೆ ಬಾಕ್ಸ್ಗೆ ಕಟ್ಕೊಂಡ್ ಹೋಗಿದ್ದೀರಿ. ಮಧ್ಯಾಹ್ನ. ಪುಳಿಯೋಗರೆ.
ಹ್ಮ್ ಹ್ಮ್ ನಾವ ಇಲ್ಲೇ ನಮ್ಮ್ ಅಕ್ಕಾರ್ ಊರಿಗೆ ಬಂದಿದ್ವ ರೀ.
ಹುನ್ ರೀ.
ಅವ್ರ ನಮ್ಮ ಅಕ್ಕರೆ ಎಲ್ಲಾ ಮಸ್ತ್ ಅಡ್ಗೆ ಮಾಡಿದ್ರ ಊಟ ಮಾಡಿ ಎಲೆ ಅಡ್ಕೆ ಹಾಕೊಂಡ್ ಮಾತಾಡ್ಕೋ ಅಂತ ಕುಂತಿದ್ವಿ.
ಹೌದನ್ರಿ ಏನೇನ್ ಮಾಡ್ಯಾರಿ ವೆರೈಟಿ ಅಡಗಿ.
ಏಟು ಒಂದ್ ಹದಿನೈದು ಇಪ್ಪತ್ ವರ್ಷ ಆಗಿತ್ತು ನೋಡ್ರಿ ನಾ ಇದು ಸೌತಿ ಬೀಜದ ಹುಗಿ ತಿನನುೇ.
ಹ ರೀ.
ಮಸ್ತ್ ಮಾಡಿದ್ರ್ರಿ ನಮ್ಮ ಅಕ್ಕರ. ಅವನ ಎರಡ್ ಬಟ್ಲ ತಿನ್ಕೊಂತ ಮತ್ತ ಜುನ್ಕಾ ಮಾಡಿದ್ದ್ರರಿ. ಜುನಕಾ ಮತ್. ಸಾರು ರೊಟ್ಟಿ ಚೋಳಿಕಾಯಿ ಪಲ್ಲೆ. ಅನ್ನ ಸಾರು. ಮಾಡಿದ್ರ ಮಸ್ತ್.
ಹು ರೀ.
ಮಸ್ತ್ ಊಟ ಮಾಡಿದೀವಿ ನೋಡ್ರಿ.
ವೆರೈಟಿ ಬಾಳ.
ಹ್ಮ್ ವೆರೈಟಿ. ವೆರೈಟಿ ಬಾಳ ಆಗ್ಯವ್ರಿ ಆ ಪಲ್ ಸಾಕ ಅಂದ್ರು ಬಿಡ್ವಲ್ರ ತಿನ್ ತಿನ್ ಅಂತ ಹೇಳ್ ತಿನ್ಶ್ಯಾರ.
ಹ್ನ್ ರೀ.
ಒಟ್ಟ ವಜ್ಜಾಗ ಇದಿದ್ದಕ್ಕ ಎಲ್ಲಾಡಕಿ ಹಾಕೊಂಡ ಎಲ್ಲಾಡಕಿ ಹಾಕೊಂಡ್ರ ಸ್ವಲ್ಪ ಇದಾಕೇತ್ ಹೊಟ್ಟಿ ವಜ್ಜ ಕಡಿಮೆ ಆಾಕೇತಿ ಅಂತ ಹೇಳಿ. ಅದನ. ತಿನ್ಕೊಂತ ಕುಂತಿದ್ವಿ ಮತ್ತೆ ನೀವ್ ಹೆಂಗದಿರಿ ಅರಾಮದೀರಿ ಆಫೀಸ್. ಕೆಲ್ಸ ಹೆಂಗ್ ನಡೀತೈತೆ ರೀ.
ಆಫೀಸ್ ಅಲ್ಲಿ ಚಲೋ ನಡೆದತ್.
ಹ್ಮ್.
ಹ್ಮ್.
ಮತ್ತೆ ಹೇಳ್ರಿ.
ಮತ್ತ ಇದು ಏನ್ ಗೊತ್ತಾಯ್ತು ಹೊಲಕ್ಕ ನನ್ಚ
ಹೊಲಕ್ ಈಗ ಮೆಷನ್ ಕಾಯಿ ಸೀಜನ್ ಆಯ್ತ್ ನೋಡ್ರಿ ಈಗ ಹಸರು ಮೆಷಿನ್ ಕಾಯ ಇದ್ದ
ಹಾ ರೀ
ಹಸ್ರ ಮೆಷಿನ್ಕಾಯಿ ಬೆಳೆದೇವಿರಿ ಈಗ ಹೊಲ್ ತುಂಬಾ ಈಗ ಆಳ ಸಿಗಲ್ವ್ರಿಪಾ ಏನ್ ಮೆಷಿನ್ಕಾಯಿ ಬಿಡಸೋರದ ಒಂದ ದೊಡ್ಡ ಸುಗ್ಗಿ ಆಗೇತ್ರಿಪಾ
ಹೌದೌದ್ರಿ
ಹ್ಮ್ ಮಹಷನ್ ಬಿಡ್ ಬಿಡ್ಸಿದ್ವಿ ಅಂದ್ರ ನಮ್ಗ ಮನಿ ಮಂದಿಗ್ ಎಷ್ಟ ಹರಿಯಕ್ ಆಗೋದಿಲ್ರಿ ಕರ್ಕೊಂಡ್ ಹೋಳಿ ಹೋಕ್ ಆಳನ್ ಎಲ್ಲ ಕರ್ಕೊಂಡ್ ಹೋದ್ರ ಅವ್ರದ ಹಿಂದಿಂದ ನಾವಾ ಮಾಡೋದಕೇತೆ ಏನು ಒಂದ ಎರಡು ತಾಸ ಅಷ್ಟ ಕೆಲ್ಸ ಮಾಡ್ತಾರ ಅಷ್ಟ ಅನ್ನದ್ದ ಅಷ್ಟ ಕರ್ರರಿ ಅವರು ಹೋದ್ ಗುಟ್ಲೆ ಊಟ ಮಾಡ್ ತರಾ ಊಟ ಮಾಡಿದ್ ಗುಟ್ಲೆ ಮತ್ತ ಒಂದ್ ಇಟ್ ಹಂಗ ಒದ್ ಇಷ್ಟ ಮುಂದ್ ಹೋಗಿರ್ತಾರ ಎಡೆ ಎಡ ಇವು ತಗೊಂಡ್ ಮೆಸಿನ್ಕಾಯಿ ಗಿಡ ಮತ್ತ ಹನ್ನೆರಡುುವರೆ ಮತ್ತೆ ಎಲ್ಲ ಅಡಿಕೆ ಹಾಕನಕ್ ಬಿಡ್ತಾರ್ರೀ ಅಲ್ಲಿಂದ ಮತ್ತೊಂದ ಇಟ್ಟ ಹಾಕ್ ಕರ ಊಟದ ಟೈಮ್ ಆಗಿಬಿಡ್ತತಿ ಊಟ ಹಾ ಊಟ ಮಾಡಿ ಒಂದ್ ತಾಸ ಕುಂದರ್ತಾರ್ರೀ ಮತ್ ಒಂದಿಟ್ಟ ಹಂಗ ಚಾಲು ಮಾಡಿದಾರ ಅಂದ್ರ ಒಂದಿಟ್ಟು ಮಳಿ ಬಂತ ಮನಿ ಕಾತ್ಲಾತ ಅಂತ ಹೇಳಿ ಮತ್ತ ಮುಗುಸೇ ಬಿಡ್ತಾರ ಅವತ್ತಿಂದ ಒಂದ ದಿನ
ಹೌದೌದು ರಿ
ಹ್ಮ್ ಮುನ್ನೂರೂಪಾಯಿ ಐತ್ರಿ ಪಗಾರ ಇವ್ರಗಿ
ಹೌದ್ರಿ ಒಂದ ದಿನಕ ಕ ಆರ್ನೂರ ಐತ ಅಂತರ್ ಅಲ್ರೀ ಅಂದ್ರೆ ಮುಂಜೆ ನಿಂದ್ ಮಧ್ಯಾಹ್ನ ತನ ಒಂದ ಪಗಾರ ಮಧ್ಯಾಹ್ನ ದಿಂದ ಸಂಜೆ ತನ
ಹ್ಮ್ ಹೌದರೀಪ ನಮ್ಗೂ ಮನಿ ಮಂದಿಗೆ ಅಷ್ಟ ಸ್ಟ ಕರ್ಕೊಂಡ್ ಹೋದ್ರೆ ಆಗುವದಿಲ್ಲ ಅದಕ್ಕ ಆಳ್ನ ಆಳ್. ಅಲ್ಲೂ ಮೆಸಿನ್ಕಾಯಿರ ಜಗ್ಗೆಗೆ್ಯಾವ. ಅಂತ ನೋಡಿ ಮಕ್ ಹರಸಿ ಕೋತಿವಿಪ ನಾವು.
ಹೌದಂತ.
ಹ್ಮ್.
ನಾವು ಮಾಡಣೇ. ಹೊಲಾ ಒಂದ್ ಸ್ವಲ್ಪ ಲಾಂಗಿಂಗ್ ತರ ಇ ನವ್ನಿತ್. ತಗೊಂಡ್ರಿ ಯಾರೀ. ನಾವು. ಗುಲಾಬಿ ಹು ಮತ್ತೆ ಸಾವಂತಿ. ಏನ್ ತರ್ಲಿ ಸೇವಂತಿ ಹೋಗು ಆಮೇಲೆ ಸುಗಂಧ. .
ಹ್ಮ್.
ಚಂಡೂ ಹೂವ್. ಅದು ಎಲ್ಲ ಹಾಕಿ. .
ಹಾ ಚಲೋ ಬಿಡ್ರಿಪಾ ಅದ ಹಂಗಾದ್ರ ಅದಕ್ಕೇಏನ್ ಬಾಳ ಇದಾಗುದಿಲ್ಲ. ತ್ರಾಸ ಆಗುದಿಲ್ಲ ಗುಲಾಬಿ ಚಲೋ ಬೆಳೆದು ಅಂದ್ರಿ. ಬಟನ್ ರೋಜ ಹಾಕಿರ ನಾವ್ ದೊಡ್ಡ. ರೋಜ ಹಾಕಿರ.
ದೊಡ್ಡ ರೀ.
ಹಾ ಹಾ ಹಾ ಹಾ ಈ ಶೋಕ. ಈ ಮದುವೇ ಇದಕ. ಬುಕಕೆ ಎಲ್ಲಾ ಯೂಸ್ ಮಾಡ್ ತರಲ್ಲಲ್ರಿ ಅಂತ.
ಹಾ ಹಾ ರೀ ಅಂತ ಅಂತದ ಮೆಡನ್ ಹ್ಮ.
ಹ್ಮ್ ಹ್ಮ್ ಚಲೋ ಆತ್ ಬಿಡ್ರಪಾ ಅಂತ. ಗಿಡ ಹಚ್ಚಿದ್ರ ಚಲೋ. ಅವು ಮತ್ತ ಇ ಇಲ್ಲಿಂದ ಮತ್ತ್ ಫಾರೇನಕ್. ಅದು ಎಲ್ಲಾ ಹೊಕ್ಕವಂತ್ರಿಪಾ ಅವು ಬೆಂಗ್ಗಳೂರಿಗೆ ಅದು ಎಲ್ಲ.
ಹೌದ್ರಿ ಆಮದು ರಕ್ತ ಮಾಡ್ಕೊಂತಾರೀ ಮತ್ ಅವ್ರರು ಇತ್ತ ಕಳಸ್ತಾರಿ ದ್ರಾಕ್ಷಿ ಅದು ಎಲ್ಲಾ. ಮತ್ತ ಇತ್ತಾಗನುವು.
ಹ್ಮ್ ಚಲೋ ಬಿಡ್ರಿ ಅದ್ರಾಗು ದುಡುದ್ರ ಇನ್ಕಮ್ ಐತ್ ಬಿಡ್ರಿ ಆದ್ರ ಅಲಾದಿ ಒಬ್ರಿ ನಿಂದರ್ಬಕ್ರಿ ಅದಕ್ಕ.
ಹೌದೌದ್ರಿ. ಹ್ಮ್ ಬರಬೇಕ್ರಿ.
ಫಾಯ್ದೆ ಆಕ್ಯಾತ್ರಿಪಾ. ಬೋರ್ ಹೊಡ್ಸಿರನ ಮತ್ತ ಇದಕ್. ತ್ತ
ಅದ ಬೋರ ಹೊಡ್ಸೆವ್ರಿ ಯಾಕಂದ್ರ ಮತ್ತ ಈಗ. ಮಳಿ ಒಂದ ಕರಕ್ಟ ಬರಾತ್ತಿಲ್. ಎಲ್ಲಿಗೆ ಮತ್ ಈಗ ಅವು. ಗುಲಾಬಿ ಹೂವಿಗೆ ಅದು ನೀರ್ ಬೇಕು.
ಬೇಕ್ರಿ ಅದಕ್ಕಾ ಕೇಯ್ನ ನೀವು ಗುಲಾಬಿ ಗಿಡ ಹಸ್. ತನ ಅಂದ್ರಲ್ಲ. ಮತ್ತೆ ಬೋರ್ ಇದ್ರೆ ಮನಿ ಹೊಲದ ಬೋರ್ ಇತ್ತ ಅಂದ್ರನ ನಡೀತೇತ್ರಿ ಇಲ್ಲ ಅಂದ್ರ ಈ ಮಳಿ ಬರದ್ ಯಾವಾಗ್ ಬರ್ತತ್ ಯಾವಾಗ ಇಲ್ಲ ಅನ್ನೋದು ಹೆಂಗ್ ಗೊತ್ತಾಗಬೇಕ್ರೀಪಾ. ಗಿಡ ಎಲ್ಲಾ ಹಚ್ಚಿದ್ದುವು ಒನಿಗ್ ಹೋಗ್ಬಿಡ್ತ
ಹೌದ್ರಿ ಹಂಗ ಅಕೇತ್ರಿ.
ಹ್ಮ್ ಶಾವಂತ್ಗಿ ಬೀಜ ತಂದಿರೇನ್ ಸಸಿ ತಂದಿರ.
ಬಿಜಾನ ತಂದೇವ್ರಿ.
ಹ್ಮ ಅವ್ನ್ ಮೊದ್ಲ ಇದು ಮಾಡುದನ್ರಿ ಇವ್ನ ಹ್ಮ ಹೇಳ್ರಿ.
ನಮ್ದು ಹಿತ್ತಲಗ ಒಂದ ಸ್ವಲ್ಪ್ ತಾಟ್ ಇದ್ದಂಗ ಇ ತ್ರಿ ಅವು ಚ ಕ್ಕ ಚೌಕ್ ಒಂದ್ ಸ್ವಲ್ಪ ಕಳೆಯದು ಹಿತ್ತಲಕ್ ತಗದು. ಮಣ್ಣ ಅದು ಕಂಪ್. ಮಣ್ಣದು ಎಲ್ಲಾ ಹಾಕಿ. ಅವನ ಬೀಜಾ ರಿ. ಹಾಕಿದ್ದೀವ್ರೀ ಹಾಕ ಒಂದ್ಸಲ್ ಪ ನೀರ್ ಬಿಟ್ಟಿದಿರಿ ದಿನಾಂದ್ಸಸಲ್ಪ ನೀರ್ ಓ ಸಣ್ಣ ಸಣ್ಣ ಸಸಿ
ಹಾ
ಸಸಿಕಿತ್ತನ್ ಇದಕ್ ಹೊಲಕ್ಕ್ ಫೋನ್ ಹಚ್ಬಿಡ್ತ್
ಹ್ಮ್ ಹಂಗ ಮಾಡ್ಬೇಕ್ರಿ ಅವ್ನ. ಹ್ಮ್ ಹ್ಮ್ ಅಂದ್ರವು ಬೀಜಾನೋ ಇವು ಕರೆಕ್ಟ್ದಾವಿಲ್ಲ ಅನ್ನೋದ ಗೊತ್ತಕತ್ರಿ ನಿಮ್ಗ. ಒಮ್ಮೆ ಡೈರೆಕ್ಟ್ ಹೊಲ್ದಾಗ ಬಿತ್ತಿದ್ರ ಅಂದ್ರ್. ಗೊತ್ತಾಗುದಿಲ್ರಿ ಅವ.
ಹಾ ರೀ
ವ್ ಮತ್. ಲ್ಲ ಸಸಿ ಮಾಡ್ಕೋತಿರಲ್ಲ ಬೀಜ ಚಲೋದ್ದು ಅಂದ್ರ ಸಸಿ ಅಕ್ಕವ. ಆಮೇಲೆ ಹೂ ನು ಬಿಡ್ತ್ ಈಗ ಅವು ಶಾವಂತ್ಗಿನಡುವ್ ಇವು ಹಾಕ್ಬೇಕಿಲ್ರರಿ ಒಂದಿಷ್ಟ್ ಚಾಂಡುವ್.
ಚೆಂಡ್ ಹೂ ಹಾಕೇವ್ರಿ.
ಯಾಕಂದ್ರೆ ಇನ್ ದಸ್ರಾ ದೀಪಾವಳಿ ಇನ್ ಸಿಜನ್ ರೀ ಇನ್ನದ್. ಗಣ್ಪತಿಗೆ ಅದು ಎಲ್ಲ.
ಅವ್ನೆನ್ ಮಾಡೇವ್ರಿ ಇವ ಶಶಿ ಇನ್ ತಕೊಂಡ್. ಇನ್ ಹೊಲ್ದಾ ಅದು ಹಚ್ಚಿ ಬಂದು ಆದ್ಮೇಲೆ ಇವ ಇನ್ನೊಂದ್ ಸ್ವಲ್ಪ ಮಣ್ಣದು ಹಾಕಿ ನೀರದು ಎಲ್ಲಾ ಬಿಟ್ಟ
ಹ್ಮ್
ಇದು ಗೊಬ್ರ ಅದು ಒಂದ್ಸಲ್ ಪ್ ಅದುಕ್ ನಿಮ್ಮಿಂದ ಏನ ಗೊಬ್ರ ಸಿ
ಹಾ ಸಿಗ್ತೇತ್ರಿ ಅದ್ರ ಗುಲಾಬಿ ಹೂವಿಗೂ ಸಿಕ್ತೇತ್ ನೋಡ್ರಿ ರೋಸ್ ಕೊಡ್ರ್ ಅತ್ಹೇಳಿ. ದು ಅದ್ ಹ ಕ್ಕಿ ಬಿಟ್ರಿ ಅಂದ್ರ ನೀವು ಮಸ್ತ್ ಹೂ ಹಾಕಾವ್ರಿ ಅದಕ್
ಹಾ ರೀ
ಜಗ್ಗಿ ಹೂ ಬಿಡ್ತಾವ್ ಬಿಡ್ರಿಪಾ ಅದ್ ನಾವು ತಂದಿದ್ವಿ ನಮ್ಮ ಸ ಗಾರ್ಡ್ ರ್ಡನ್ ನಮ್ಮನಿ ಮುಂದ ಸ್ವಲ್ಪ ಗಾರ್ಡನ್ ಮಾಡ್ಕೊಂಡವ್ರೆ ನಾವುಂ. ಗುಲಾಬಿ ಗಿಡ ಹಚ್ಚಿದ್ವಿ. ಒಮ್ಮೆ ತಿಂಗ್ಳದಾಗರ ಎರಡ್ ತಿಂಗಳದಾಗರ ಒಂದ್ ಸ್ವಲ್ಪ ಫಾಕಿದ್ರ್ಯಾನ್ರ. ಮಸ್ತ ಮಗ್ಗ ಬಿಡ್ತ. ತವ್ರಿ ಆಮೇಲೆ ಅದನ್ನ ಕಟಿಂಗ್ ಮಾಡಿ ಮತ್ತ ಒಂದ್ ಎರಡ್ ತಿಂಗಳನೆೆಲಾ ಅದುಸ. ಸಡ್ಲ್ ಮಾಡಿ ಮತ್ ಹಾಕಿದ್ರ್ಯ ಅಂದ್ರ ಮತ್ ಛೊಲೋ ಹೂ ಬಿಡ್ತೇತ್ರಿ.
ಹ್ಮ್ ಹ್ಮ್ ಹಂಗ ಇದು ಮಾಡ್ಬೇಕ ಅಂತ ಹೇಳೆ ತೊಗೊಂಮ ಬಂದೇವ್ರಿ.
ಹ್ಮ್ ಛೊಲೋ ಆಕೈತ್ ಬಿಡ್ರಿಪಾ ಇನ್ ಕಮ್ಮವ ಐತಿ ಈ ಗದ್ದಾ ಗಣಪತಿ ಹಬ್ಬ ಛಾಲೂ ಆತಂದ್ರ.
ಹೌದರ್ರಿ
ಹ ಇನ್ ಜಗ್ಗಿ ಹೂವಿಂದ ಸೀಝನ್ ರೀವಿನ್ನ. ರೇಟುನು ಹಂಗ.
ಹಾರೀ.
ರೇಟುನು ಹಂಗ ಸಿಕ್ತ ತೈತ್ಯ. ಛೂಲೋ ಅವ್. ಹೂ ಅದು ಎಲ್ಲಾ ಇದು ಆಕ್ಕಾವ್ರಿಪ್ಪಾ.
ಅದ್ರ ಸಂಬಂಧ ಹಾಕೇವ್ರಿ ಇನ್ನು ಯಾಕಂದ್ರ ಈಗ ಜ್ವಾಳಾ ಕಡ್ಲಿ ಗೋಧಿ ಹಿಂಗದು ಹಾಕಿದ್ರ ಮಳಿನ ಇಲ್ರಿ ಪಸ್ಟಫ್. ಫಲ ಅವ್ ಕರೆ ನೀರ್ ಬೇಕ್ರಿ ಆಮೇಲೆ ಕಾಯಿ ಪಲ್ಯ ಹಾಕ್. ಕ್ಕೆ ಅವುಂದ್ರ ಉಪ್ಪು ಬೇಕ್ ರ್ರಿ.
ಹೌದ್ ಬೇಕುಬಿಡ್ರಿ.
ಕ ಹೂವಿಂದ ಒಂದ್ ಸ್ವಲ್ಪ ಇದು ಮಾಡೋಣ. ಆಮೇಲ ಬೇಕ್. ಕನ್ನಡ ಕಾಯಪಲ್ಲೆ ಹಾಕೋಣ ಅಂತ ಹೇಳಿ.
ಹ್ಮ ಹ್.
ಒಂದ ಹನಿ. ಅವ್ರು ನಮಗ್ ಲಾವಣಿ ಕೊಟ್ಟವರ ಅದಾರ ಅಲ್ರಿ.
ಅಹ್ಹ್.
ಹೂವುಗೆ ಹೂವಿಂಗನಾ ಮಾತ್ತಿದ್ರ. ಥ್ರ ಹೊಲದಾಗ ಅದು ಎಲ್ಲಾ ಕೆಲ್ಸಾ ಅವ್ರ ಏನ್‌ ಅಂತಾರ. ನಮ್ಗ ಹೂವಿಂದ ಹಾಕ್ರಿ ನೀವ. ಹೂವ ಬೆಳೆದ. ಏ ಅಂದ್ರ್ ನಮಗ್. ಕದ ಇನ್ಕಮ್ ಆಕ್ಕೈತಿ. ನಮ್ಗದ ಅದ ಫೋನ್ ಬಂದೈತಿ ಬ್ಯಾರೆ ಕಾಯಪಲ್ಲೆ ಅದು. ಬ್ಯಾಡ್ರಿ ನಮಗ ಒಂನ್ ತಂದ್ರಿ.
ಹ್ಮ್.
ತ್ತೋರ್ ನಿವ್ ಹೆಂಗ ಅಂತಿರಾ ಹಂಗಾಂತಿ.
ಹ್ಮ್ ಛೂಲೋ ಐ ಥಡ್ರಿ ಇದ್ರಾಗು ಪಾಫಿಟ್ ಐತ್ಯಾ ಆಮೇಲೆ ಇದಿಕ್ಕೇಏನ್ ಆಳ ಅಷ್ಟ ಏನ್ ಬೇಕಾಗುದಲ್ರಿಪಾ. ಏನ್ ಮನಿ ಮಂದಿನಾ. ಅವ್ ಕತ್ರಿ ಹಿಡ್ಕೊಂಡ ಗುಲಾಬಿ ಹೂ ಕಟ್ ಮಾಡಿದ್ರು ಬರ್ತೈತ್ ಬಿಡ್ಡ್ರಿ.
ಬರ್ತತೈತ್ ಬಿಡ್ರಿ ಅವ್ವೇ ಕಟೆಂನ ತ್ತೊಗೊಂಡ್ ಬಂದ್ರ.
ಶಾವಂತ್ಗಿ ಹೂನು ಹರಿಬೋದ್ರಿ ಅದೇನ ಅಷ್ಟೇನು ವಜ್ಜಿದ್ ಕೆಲಸಾ ಆಗೊದುಲ್ಲಾ. ಇವು ಸೀಜನ್ ಇರ್ತಾವಲ್ಲಾಸ್. ಸೀಝೆನ್ ನ್ಯಾಗ ಅಷ್ಟ ಮಾಡಿದ್ರುನು ನೆಡಿತೈತ್ರಿ ಇವ್ನ.
ಹಾ ರೀ.
ಇವು ಸೆಲು ಅಕ್ಕಾವ್ರಿಪಾ ಏನ ಇಟ್ಟುಂಡ ಕುಂದ್ರುಂಗಿಲ್ಲಾ ನುಂಗ್ಲಾ ಏನ ಇಲ್ಲಾ. ಬೆಳಿಗ್ಗೆ ಹರ್ಕೊಂಡ. ಹ್ಮ್ ಬೆಳಿಗ್ಗೆ ಹರ್ಕೊಂಡ್ ಮಾರ್ಕೆಟಿಗ ಹೋದ್ರೆ ಅಂದ್ರ ನೀವು ಬೆಳಿಗ್ಗೆ ಬೆಳಿಗ್ಗೆ. ಅವರೂ ಎವ್ ಗುತ್ಕಿ. ತಗೊಂನವರು ತಗೊಂಬ ಬಿಡ್ತಾರೆ ಎಲ್ಲಾ. ಹ್ಮ್ ಛೂಲೋ ಐತ್ ಬಿಟ್ರಿ ಪಾ ಫಾಯದೆ. ಮತ್ತ ನಮ್ಮ್. ಪ್ಪದ್ದೆ ಹಬ್ದಾಗ ಒಂದ ಇಸು. ಕೊಡ್ರಿ ಪ್ಯಾಚ್ಚಂಡು.
ಹ್ಮ ಹ್ಮ್ ಕೊಡ್ತೇವ ತ್ತೊಗೊರಿ.
ಹ್ಮ್ ಯಕ್. ಯಾಕಂದ್ರೆ ನಮ್ದು ಗಣಪತಿ ಹ್ಯ ಗಣಪತಿ ಇರ್ತೆದ. ತ್ಯಾಮೇಲೆ ಗಟ್ ದ ದಸರಾ ಕನಕರು ನಾವು ಗಟಾ ಹಾಕ್ತೇವ್ರೆ. ಅವಾಗ ಮೇನ್ ನಮ್ಗ ಇಷ್. ಶಾವಂತ್ಗಿ ಹೂವಿಂದ ಇದನ್ನ ಬೇಕ್. ತ್ರೀಪಾ ಮಾಲಿ ಅವು ಎಲ್ಲಾ. ರೊಕ್ಕಾ ಕೊಡ್ತೇವ ರಿಪ್ಪಾ ಮತ್ತ್. ಥಂಗ ಏನ ಥೊಗೊಂಡ ಹೋಗು.
ಕೊಡ್ತೇವ ತೊಗೊರಿಪ್ಪಾ ನಿಗ್ದ ಏನ್ ರೋಪಯಾ ನಮಗ್
ಅಲ್ರರಿ ದೇವ್ರದ ಅಲ್ರ ನಮ್ದು ಮತ್ ನಿಮ್ ಕಡೆ ಇಸ್ ಕುದ್ ಬೇಡ ರೊಕ್ಕ ಕೊಟ್ಟ ಇಸ್ಕೋನು ಅಂತ ಹೇಳಿ.
ಹ್ಮ್ ಹ್ಮ್ ಕೊಡ್ತೈತಿ ಇವತ್ ನಾವು ಮೊನ್ನೆ ಇದು. ಕಿದ್ದಿರೂಪಾಯ ಹೆಸರು ಅದು ಇನ್ನೊಂದು ನಮ್ಮ ಅಜ್ಜ ರ್ ಹೋಲ ಆಯ್ತ. ತ್ರಿ ಅಲ್ಲಿ ಹೊಸ್.
ಹಾ ಹಾ ಹಾ ಉದ್ರಿ.
ಕಳೆಯದು ಎಲ್ಲಾ ತಗದು. ರೆಂಟಿ ಅದು ಎಲ್ಲಾ ಹೊಡಿಸ್. ಹಚ್ ಅದು ಎಲ್ಲಾ ಮಾಡಿಸಿ. ಅದು ಮತ್ತ ಹೆಸರ ಅದು ಬಿತ್ತ ಬಂದೆವ್ರೀ. ಮಳಿನ ಇಲ್ಲ ನೋ ಟ್ರಿ
ಮಳಿ ಬರುವಲ್ ಬಿಡ್ರಿ ಇಷ್ಟೊತ್ತ ಈಗಾಗಲೇ ಮಳಿ ಹಿಡಿಬೇಕಿತ್ ಬಿಡ್ರಿ ಪ ಇದ. ಜೈ ಜೈ ಅಂತ ಹೇಳಿ ಒಂದ್ ಸ್ವಲ್ಪ್ ಮಳಿ ಲಕ್ಷಣ ಇ ಟ್ರಿಪಾ
ಏನ್
ಹ್ಮ್ ಹ್ಮ್ ಅಷ್ಟು ರನ್ಗೂಡ ಬಿಸಿಲ ಆಗೇತ್ ಬ್ಯಾಸಿಗೆ ಬಿಸಿಲಕಿಂತನು ಅಪ್ಪಾಟ್ ಆಗೇತ್ ನೋಡ್ರಿ.
ಹೌದ್ರಿ ಈಗ ಮೇ ಜೂನ್ ಜುಲೈ ಆಗಷ್ಟ ಸೆಪ್ಟೆಂಬರ್. ಎಲ್ಲಾ ಮಳಗಾಲ ರಿ. ಹ ಏನಿಲ್ಲ ಬಿಸಲಿಗ. ಸಾಕಾಗೋಗೈತ್ರಿಪ್ಪ ನನಗಂತೂ.
ಹ ಬಿಸಿಲ್ ಬಾಳ ಐತ್ ಬಿಡ್ರಿ. ಮನುಷ್ಯಾನನು ಆಳಾಗುದಿಲ್ಲ ಈ ಬಿಸಲಿಗೆ.
ಹೌದ್ರಿ ಎಲ್ ಕುಂತ್ರು ಸಮಾದಾನ್ನ ಆಗೋಲ್ತರಿ ಈಗ ಇನ್ನು ಹೊಲಕಂತರು.
ಹ್ಮ್ ಹ್ಮ ಹಲೋ ಹೊಲ ರೂಢಿ ಇದ್ದವ್ರಿಗೆ ಅಷ್ಟ ನಡಿತತಿ. ರಿ ಅದ್ ನಮ್ಮಂತವ್ರಿಗೆಲ್ಲ ಹೊಲಕ್ಕ ಹೋಗಿ ಮಾಡ್ತೇನ್ ಕೆಲ್ಸ ಅಂದ್ರ ಆಗೋದಲ್ರರಿ ಅದು.
ಹೊಲದ್ ಅವ್ರವ್ರಿಗೆ ಅವು ಕೆಲಸ ಹೊಂತಿರ್ತಾವ ಅವನ್ನ ಅವರು ಪಟ ಪಟ ಮಾಡ್ತಾರ. ಈಗ ನೀವ ಆಪೀಸ್ ಕೆಲ್ಸ ಬಿಟ್ಟಿ ಹೊಲಕ್ ನಡಿವಾ ಅಂದ್ರ ನಿಮ್ಗ ಒಂದಿನ ಹೋಕ್ಕಿರಿ ಮಾರನೇ ದಿವ್ಸ ಹೋಗಾಕ್ವಲಿ ಅಂತಿರಿ ನೀವ ಹಂಗ ಅಕೇತ್ರಿ.
ಅದ ಅವ್ರ ಅವ್ರ ರೂಢ ಇರ್ತಾವ್ರಿ ಅವು ಹೊಲ್ಕ್ ಹೋಗವು ಮಾಡವು ಎಲ್ಲ. ಅವಂದ್ರ ನಡಿ ತವ್ರಿಗೆ ಹೋಗಾಕ ಮಾಡಾಕ ಎಲ್ಲ.
ಹೌದ್ರಿ
ಹ್ಮ್ ಮತ್ತೇನ್ ವಿಚಾರ ನಿಮ್ದು.
ಪಲ್ಲಕ್ಕೆ ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಒಂದ್ ಸ್ವಲ್ಪ ಹೂವು ಅದಗೆಲ್ಲಾ ಬೆಳಬೇಕು ತರಕಾರಿ ಹಾಕ್ಬೇಕು. ಬರೆ ಹೋಲದ ಯೋ ಚನಾಗಾಗ್ತೇತಿ ನೋಡ್ರಿ ನಮಗ. ಮಳಿ ಒಂದ ಬರಾತಿಲ್ಲ.
ಚಿಂತಿ ಮಾಡ್ಬ್ಯಾಡ ತೊರ್ರಿ ಈಗ್ ಮತ್ತೈ. ಎಲ್ಲಾರು ಹೊಲ್ದಂಗ ನಿಮ್ದು ಹೊಲಾನ.
ಮತ್ತ ಈಗ ನಮ್ದು ದುಡ್ ಅಂತ್ರಿ. ಮತ್ತ ಹೊಲಕ್ಕ ನಾವ ಅವ. ನಮ್ಮ ಮನಿಯಾಗ ಹುಟ್ಟೇರಿ ರೈತ್ರರಲ್ರರಿ ಮತ್ ನಾವರು.
ಹ್ಮ್ ಹ್ಮ್
ಹೊಲದ್ಮೇಲೆ ಎಲ್ಲಾ ಜೀವನಾರಿ.
ಹೌದ್ ಬಿಡ್ರಿ ಅದು ಅನ್ನೋದ್ ಕರೇನಾ ಗೋರ್ಮೆಂಟ್ ಇಂದ ಬಾಳ ಫೈ್ದೇನು ಇಲ್ಲಿ ಈಗ ರೈತರಿಗೆ.
ಏನ್ ಇಲ್ಲ
ಹಾ ಒಂದಿಷ್ಟ್ ರೈತ್ರು ಹೊಲದ್ಮೇಲಿನ್ ಸಾಲಗಿಲ್ಲ ಮಣ್ಣಾ ಮಾಡಿ ಅವ ಎಲ್ಲಾ ಮಾಡಿದರ ಅನುಕೂಲ್ ಆಕೇತ್ ರೈತ್ರಿಗೂ. ಅವ್ರ ಏನ ಮಾಡಾವಲ್ರಿಪ ಏನ್ ಬಸ್. ಪ್ರೀ ಯ ಪ್ರೀ ಅಂತ ಹೇಳಿ ಮಾಡಿದರ ಎದಗ್ ಬರ್ತೇತ್ರಿ.
ಹೌದ್ರಿ
ಹ್ಮ್ ಇಂತವೆಲ್ಲಾ ಇದಕ್ ಮಾಡಿದ್ರ.